ಹ ಹೇಳ್ರಿ
ಹಾ ಆರಾಮದ ಆಿ
ಹ ಆರಾಮ್ ಅದ್ರೀ ನೀವ್ರೀ
ಹ್ಮ್ ನಾವು ಅರಾಮ್ದಿವವಪ್ಪಾ
ಹ್ಮ ಇನ್ವೆೆಸ್ಟಮೆಂಟ್ ನ ನೀ
ನಾವ ಇಬ್ರೇಪ್ಪಾ ನ ನಾನು ನಮ ತಮ್ಮನ ಇಬ್ರೇ ಇದದೆೀ
ಹ್ಮ್
ಮತ್ತೆ ನಮ್ಮ ಮಮ್ಮಿ
ಹ್ಮ್ ಅವನಷ್ಟಕ್ರ ಐತ್ರಿ
ಹೊಲಾ ಒಂದ್ ಎರಡು ಎಕರೆ ಐತಪ್ಪಾ
ಹ್ಮ್ ಹ್ಮ್ ನಿಮ್ ತಮ್ಮದ ದಾದಕ್ ಕೋತಾರೀ
ನಮ್ಮ ತಮ್ಮ ಯಾರದಾವದ ಪವ
ಹೋಗ ಹೇಳಿ ಇ ಮತ್ತ ಹೊಲ ಯಾರು ಮಾಡ್ತಾರೀ ಅಕ್ಕರಿ
ನ ತಮ್ಮ ಹ ನಮ ತಮ್ಮ ತಗ್ದಕ್ ಹೋಗಲ್ಲಪ್ಪಾ ಅವ ಓದಲಾಕತ್ ಆ ನಮ್ ತಮ್ಮ ತಗ್ದಕ್ ಹೋಗಲ್ಲ
ಹ್ಮ
ಹ ಓದಲಕ್ಕತ್ತನ ಹ ಶಾಲಿ ದಲಕ್ಕತ್ತನ ಡಿಗ್ರಿ ಓದಲಕ್ಕತ್ತನ ನಮ್ಮಮ್ಮಿನೇ ಮಾಡ್ತಾರಪ್ಪ ಮಮ್ಮಿ ನಮ್ಮ ಮಮ್ಮಿಯಾರ ಮಾಡ್ತಾರವಲ್ಲ ಮನಿ
ಹ್ಮ್ ಹ್ಮ್ ದಾಯಪಾಯ ಹೊಡೆದಿರ್ಬೇಕ್ರಿ
ಬೆಳಿ ಅವು ಎಲ್ಲ ಆಗ್ಯವಪ್ಪ ಎಲ್ಲ
ಏನ್ ಬಿಡ್ತೀರಿ ತೊಗುರಿ ಜ್ವಾಲಾ ಚಜ್ಜಿ
ಅದಿನ ಮಳಿಯದು ಬನ್ನಿ ನೀ ನೋಡ್ಬೇಕಪ್ಪ ಯಾವ್ದು ಎತ್ಬೇಕಂತವರಿ
ಅದ ಕೇಳನೇ ಅಡ್ವಾನ್ಸ್ ಕೇಳನೇ ಯಾವ್ದ್ ಬಿತಿರಿ ಅಂತ
ಯಾವ್ ಮಳಿ ಬಂತಂದ್ರ ಯಾವದ್ರ ಒಂದ್ ಹಾಕದಪ್ಪ ತೊಗರಿರ್ ಹಾಕದು
ಹ್ಮ್ ಈಗ ಹತ್ತಿ ರೇಟ್ ಬಾಯ ಹೆಚ್ಚಗತ್ರಿ ಹವ್ರರಿ ಹತ್ತಿ ರೇಟ್ ಬಾ ಹೆಚ್ಚ ಆತ್ರಿ ಬರ್ವತ್ತ ಹತ್ತಿನ ಹಾಕ್ಬೇಕ್ರಿ ಎಲ್ಲಾ ನಮ್ರ ಅದ ಆಕ್ತರಿ ಬಾ ಬಾ ಅಂದ್ರ
ನೂರು ಪರ್ಸೆಂಟ್ ಹತ್ತಿರಿ ಅರ್ಧ ಪರ್ಸೆಂಟ್ ತಗರಿ ಕಾಯ ಪಲ್ಲ ಅಷ್ಟೇ ಆಗ್ತಾರೆ
ಒತ್ತರಿಟ ಇರುದಿಲ್ಲಿಲ್ಲ ಪಾದರೆ
ನಿಮ್ಮ್ ಹೊರ ಬರ್ತಾರತ್ತ ಮಾರಕ್ ಕ ಕಾಯಿಪಲೆ ಮಾಡಕ್ ಬರ್ತಾರೀ
ಹ್ಮ ಕಪೇಲೆ ಮರಕ್ ಬರ್ತಾರಪ್ಪ ತೋಟನ ಅದ ನ ಹೊರವ ಆ
ನ ನಮ್ಮೂರ ಕಣ್ಕ ಹ್ಮ ನಮ್ಮಊರ ಕಂಟೂನ್ ಇಲ್ಲಿ ಕಬ್ಬು ಅ ಎಲ್ಲ ಅಗ ಕಾಪಿಲ ಎಲ್ಲಾಕ್ರಿ ಬೋ ಬೋರ್ ಬೋರ್ ಪರ್ ಎಲ್ಲದಾವ್ರಿ ಆದ ಬರ್ತಾರ ಆದ್ರಿ ಇಲ್ಲಿನು ಮಾರಾಕ್ರರಿ
ಹ್ಮ್ ಹ್ಮ್ ಚಲೋ ಬಿಡಪಲ್ಲ ನೀವ್ ಬೋರ್ ಹಾಕ್ತೀರ ಅನಪಿ
ಹೇಳ್ರಿ ನಾವ್ ಅವ್ರ ಮೂರ್ ಎಕ್ರ ಐತ್ರಿ ಬೋರ್ ಎಕ್ರ ಏನತಿಲ್ರ ಅವ ಯಾರ್ ಹತ್ ಯರ ಹತ್ಗದ್ರೀ ಪತ್ರ ಸುಮ್ನೆ
ಹ್ಮ್
ಎತ್ ಮಬರು ಅಲ್ಲಿ ಬಳ ಕಡೆ ಆಗ್ತಿರಿ ಮಂದಿ ಮನ ಇರ್ತಿರಿರಿ ನೀವರು
ನಮ್ಮ ಎತ್ಗೊಳ ಏನ ಇಲ್ಲಪ್ಪಾ ಹ ಈಗ ತಗಳಿಲ್ಲ ಈ ಏನಿಲ್ಲ ನಾ
ಹ ನಿಮ್ದ ಪಾಡ್ರಿ ಒಂದತ್ತಗ ನಾವ ನ ಎತ್ತೋ ಮೇಸ್ಬೇಕು ಎತ್ತ ಗ ಬೇಕ್ರೀ ಹೊಲ್ದಾಗ ಮಾಡ್ಬೇಕು ಎಲ್ಲಿದ್ ಮಾಡಳಲೆ ಬೇಕ್ರ ನ್ ಬಿಟ್ಟಿದ್ರ ಅಲ್ರಿ ನಮಗೆ
ರೊಕ್ಕ ಬರ್ತವಲ್ಲಪ್ಪಾ ಹಂಗಗೆ ಮಾಡ್ತ್ರಿ ನ ಹಂಗಗೆ ಮಾಡ್ತ್ರಿ ಅಪ ಹೇಳ ಬಡ್ಗಿ ಬಡಗಿ ರೊಕ್ಕ ಬರ್ತಲ್ಲಪ್ಪಾ
ಬರ್ತಾರ ಎಗ್ ಸಲ್ತ್ರೀ ಮನ ಮನಸಸರ್ಕ ಸವಲ್ರಿ ಎಲ್ಲ
ಹ್ಮ್ ಮನಷ ಹೊಸರ್ ಕಾಕ್ ಸಾವಾಲಾಪ್ಪಾ ಎಲ್ಲ
ಬಾಳ ಬಜ್ಜೆ ಐತ್ರಿ ಸವಸ ಹೇಳಲ್ ಬಾಸ ಅಜ್ಜ ತ್ರಿ ಸ ಹೊಸಾರ
ಯಾವಜ್ಜದಪ್ಪ ಎಲ್ಲ ನಿಮ್ದ ಬಂದ ಬಸ್ತದ
ಹ ಬಂದು
ಆ
ಇನ
ಹ್ಮ್ ನಿಮ್ಗೆ ಎಲ್ಲಾ ಬಂದೋಬಸ್ತ್ ಆಗ್ತವ ಪುಷಾರದಿರೆ ಎಲ್ಲ ಮಾಡ್ದ್ರಿ ನೀವೆ ಎಲ್ಲಾ
ನಿಮ ಜಾಗ ಎಷ್ಟಕ್ರ ಐತ್ರಿ ಎಷ್ಟ್ ಪ್ಲೇಟ್ ಐತ್ ನಿಮ್ದ
ಲಾಟವು ಏನಿಲ್ಲಪ್ಪಾ ನಿಮ್ ಹಸಡಣ
ಹೇಳರಿ ಒಂದ್ ಎಕರೆ ಒಂದ್ ಪ್ಲಾಟ್ ಐತ್ರಿ
ಹ್ಮ್
ಅದ ಅದ ನಮ್ ತಮ್ಮ ಅದ ನಮ್ ತಮ್ಮ ಕೊಡ್ಬೇಕ
ಯಾಕಪ್ಪ ನೀಯನ
ಹ ನಂದ ಐತ್ರಿ ನಾವ ಇಲ್ಲೇ ಇರ್ತಿವಿ ಒಂದ ಪ್ಲಾಟ್ ನಮ್ ತಮ್ಮಗರಿ ಹ್ಮ್
ಎಲ್ಲದ
ಅಲ್ಲಿ ಕ್ವಾತ್ರಸ್ ಅಂತ ಐತ್ರಿ ಒಂದು ಓಣಿ ಅಚಾಕಿ ಐತಿರಿ ವಾ ವಾ ಅಲ್ಲ ಹೊಲ್ದಾಗ ಐತ್ರಿ ಒಲದ ಬಾಜ್ ಒಂದ್ ಫ್ಲಾಟ್ ಐತ್ರಿ ನಾ ತೊಂದಿರಿ ರೊಕ್ಕ ಕೊಟ್ಟ ಯ ಮೂರ್ ನಾಲ್ಕ ಲಕ್ಷಕ್ ರಿ ನಾಲ್ಕು ಲಕ್ಷ ಕೊಟ್ಟು ತಗಂಡಿವ್ರಿ ಜಾಗಾನು ಚಲೊ ಐತ್ರಿ ಹಾದ್ರ
ಅಲ್ಲಿ ನಿಮ ತಮ್ಮ ನಮಗ ಪ್ಲಾಂಟ್ ಇಲ್ಲಪ್ಪಾ ಅಲ್ಲಿ ನಮ್ಗೆ ಪ್ಲಾಟ್ ಇಲ್ಲನೋಡಲ್ಲಿ ಹೊರನು
ಇಲ್ರಿ ಈಗ ಸಸ್ತಾರೀ ಈಗ ತಕ ಮುಂದ ಭಾಳ ಹೆಜ್ಜ ಆಗತ್ತೆ ಮುಂದ ಭಾಳ ರೇಟ್ ಏರುತ್ ರಿ
ಹೌದ್ ಹೌದಪ್ಪ ಚಲೋ ಮಾಡಿರ್ ನೋಡಿ ತಗೊಂಡು ಎಲ್ಲಿ ಅಲ್ಲಿ ನಿಮ್ ತಮ್ಮ ಇರದೆನು ಅಲ್ಲಿ ನೀ ಇರ್ತಿ ಅಲ ಇ ವೊನ್ಯಗ
ಹುನ್ರಿ ನ ಹೇಳಿನಲ ಅವ ಅಲ್ಲಿ ರಿ
ಈಗ ಆಲ್ರೆಡಿ ಡಿಸೈಡ್ ಆಗ್ಯದೇನಪ ಎಲ್ಲಿ ಇರೋದತೆಲಿ ಇನ್ನ ನನ್ ಮಕ್ಕಳೇ ಬಂದಿಲಲಪ್ಪ ಹ ಮದುವದು ಯಾವಗಪ್ಪಾ ಹುಲಿ
ಇನ ಸಣ್ಣವ್ರ್ ಅದಿವ್ರಿ ಇನ್ನ ಯಾವ್ ಮದಿವಿ
ಹ್ಮ್ ಮದ್ವಿ ಇನ ಮದ್ವಿದ್ ಏನ್ ಯೋಚನೆ ಇಲ್ಲನಾ
ಇನ ಸಣ್ಣೋರು ಇದಿವ್ರಿ ಇನ ಇಲ್ರಿ
ಸ್ಣಾನ್ನೋರದಿರಾ
ಹುಂನ್ ರಿ
ಇನ್ನ ಎಸ್ ವರ್ಷ ಹೇಳ್ಯಾರ್ ಏನು ಮದವಿ
ಇಪ್ಪತ್ತೊಂದ್ರೀ
ಹ್ಮ್ ಹ್ಮ್ ಮೂರು ನಾಕು ವರ್ಷಕ್ ಆಗ್ತೀರ್ ಏನು
ಹ್ಞನ್ ಹನ್ರರಿ ಆಗ್ಬೇಕ್ರಿ
ಹ್ಮ್
ಅನ್ನ್ಣದು ಲಗ್ನ ಆಗೈತ್ರಿ
ನಮ್ ತಮ್ಮಂದು ಲಗ್ನ ಯಾಗಲ್ಲಪ್ಪ ಅವನು ಓದಲಕ್ಕತ್ತಾನನ ಸಣ್ಣ ಡಿಗ್ರ ದಲಕ್ಕತ್ತಾನ ಹ
ಹ ಹ ಹನ್ರಿ ನಿಮ್ಮದ್ರೀ
ನಮ್ದ ಈಗ ಒಂದ್ ವರ್ಷ ಆಯ್ತ ಆಗಿಲ್ಲ ಮ್ಯಾರೇಜ್ ಆಗಿ
ಹ್ಮ್ ಹ್ಮ ನಮ ಅಕ್ಕದ ಮ ನಮ್ಮ್ ಅಕ್ಕರದ್ ಆಗೈತ್ರಿ ಲಗ್ನ
ನಿ ಅಕ್ಕರ್ದ ಆಯ್ತಾನ ಯವಾಗ ಈಗ ಒಂದ್ ವರ್ಷ ಆಯ್ತಾನಪ್ಪ ಏನು
ಹ್ಮ್ ನಾವೇ ಮಾಡಿವ್ರಿ ಹಾ ರೀ
ಇನ್ನ ಒಂದ್ ವರ್ಷ ಆಗಿಲ್ಲಾನು
ಇನ್ನ ಇಳ್ರಿ ಮನ್ಯ ಆಗಿಳ್ರಿ
ಹ್ಮ್ ಹ್ಮ್ ನಿಮ್ಮತಮ್ಮ ಎಲ್ಲಿು ಓದ್ ಹ್ಮ್ ಊಟ ಮಧ್ಯಾಹ್ನ ಊಟದಪ್ಪ ನಿಮ್ ತಮ್ಮ ಎಲ್ಲೇ ವರ್ಕ್ ಮಾಡ್ತಾನ ಅಂತ ಹೇಳಿದಲ್ಲಪಿ
ಇಲ್ರಿ ಬಿಜೆಪುರ್ ರಿ
ಬಿಜಾಪುರಲ್ಲಿ ಅಷ್ಟು ದೂರ ಹೋಗಿ ವರ್ಕ್ ಮಾಡ್ತಾನಲ್ಲ
ಹೂನ್ ರೀ ವಿಜಾಪುರ್ ಡಾಟಿ ಯಾವ್ದ್ ಯಾವ್ದ ಒಂದ್ ಊರ್ ಬರ್ತ್ರಿ ಅಲ್ಲಿ ಇರ್ತಾರೀ ಅವ್ರರು
ಹಳ್ಳ್ಯ ಹಳ್ಳಿಯಾಗಿ ಇರ್ತಾರೆನ್ ಸಿಟಿ ಇರ್ತಾರಪ್ಪಾ
ಹಳ್ಳಿ ರಿ
ಹಳ್ಳಿ ಏನ್ ಅದು
ಹ್ಮ್
ಹ ಹ್ಮ್ ಹ್ಮ್ ನಿಮ್ ತಮ್ಮ ಒಬ್ಬನೇ ಹೋಗಿನೇನು ಯಾರು ಹೋಗ್ಯಾರ ಫ್ರೆಂಡ್ಸ್ ಅವರು
ಹ ಒಬ್ಬನೇ ರೀ ಹೋದಾ ಹೋಗಿದ್ರಿ ಹೋ ಹೋಗಿದ್ರಿ ಮೂರ್ ಹೋಗಿದ್ರಿ ಒಬ್ಬ ಇಬ್ಬರು ವಾಪಸ್ ಬಂದ್ರರಿ ಡಾದ ಅ ಡಾದಾ ಬಾ ವಜ್ಜಿ ಐತಿ ಅಂತ ಅಂದ್ರ ವಾಪಸ್ ಬಂದ್ರ ನಮ್ಮ ತಮ್ಮ ಅಲ್ಲೆದಾನದ್ರಿ ಅವನು ಬರಾಕ ಹು ನ್ ರೀ ಒಬ್ಬ ಒಬ್ಬನೇ ಅಲ್ಯದಾನರಿ ಬರ್ಬೇಕತ್ ಮಾಡಿದ್ನಂತರಿ ಮಾಲಕ ಬಿಡಲಿಲ್ಲಾ ಅವಂಗ ಊರಿಗೆ ಬರಾಕ
ಹು ಮತ್ತ ಅವು ಇರೋದ ಹೆಂಗೆ ಎಲ್ಲಿ ಇರ್ತಾನೆನಪ್ಪ ಅವ
ಪರಿ ಮ್ಯಾಗ ನೀಮ್ಮ ಅಪ್ಪಜಿಗೆ ಪೋನ್ ಹಚ್ಚಿ ಕೊಡುನಾ ಎಲ್ಲಾ ಮಾತಾಡ್ತನಿ ನೀ ಇಲ್ಲಯಿರುಂತಾ ಅನಕತ್ತಿದ್ರ ರಿ ಅದಕ್ಕ ಅಲ್ಲೇದಾನ್ರಿ ಅಲ್ಲೇ ದುಡಿಯಾತ್ತಾನರಿ
ಅಲ್ಲ ಎಲ್ಲಿ ಅವು ಇರೋದ ಎಲ್ಲನ ಊಟ ಅದು ಎಲ್ಲಿ ನವು ಊಟ ಮೂಡ್
ಇಲ್ಲರಿ ಊಟಾ ಊಟಾ ಬಟ್ಟಿ ರೂಮ್ ಅವ್ರ ಕಡೆ ರೀ ಹ ಹದ್ನೈದು ಸಾವಿರ ಕೊಡ್ತಾರೀ ಆದ್ರ
ಹು ಹೌ ಚಲೋಬಿಡಪ್ಪಾ ಹು ಹು ಈಗ ಎಷ್ಟ ಷ್ಟು ಒಂದ ತಂದಾನನ ಪೇಮೆಂಟ್
ಹುನಡ್ರಿ ಈಗ ಹಾಕೇನ್ ರಿ ಅವಾ ಮನ್ನೆ ಹತ್ತ ಹಾಕ್ಯಾನ್ ರಿ ಮೈ ಮನ್ನೆ ಒನ್ಯ ಅನ್ಯ ಎರಡ್ ದಿನಾ ಬಂದಿದ್ದ ರಿ ಮತ್ತ ಹೋಗ್ಯಾನ್ ರಿ ಮತ್ತ ಒಂದ್ ಹತ್ತ ಹಾಕೇನ್ರಿ
ಹು ಹು ಮಾಡಬಿಡಪ್ಪಾ
ಹು ರಿ
ದುಡಿತಾನ್ ಅಂದ್ರಿ ಹಂಗಂದ್ರ ಇಪ್ಪತ ಸಾವಿರಾ ಹಾಕ್ಯನೇನು ಹು ಹು ಚಲೋ ಬಿಡ
ಎಲ್ಲ ಹುಡ್ರ ಎಲ್ಲ ಕೆಟ್ಟವರಿ ಚಂದ ಫೋನ್ ಮುಗ್ಲು ಮಾಡ್ತಾರರಿ ಯಾವ್ದ ದಲ ಹೋಗಲ್ಲಾ ಎಲ್ಲಿಗು ಹೋಗಲ್ಲ ಫೋನ ಪೋನ್ ಕೈಯಾಗ ಅದ ಪೋನ್ ಹಿಡ್ಕೊಂಡ ಕೂತ್ ಬಿಡ್ತಾರರಿ ಇಗ ಮಂದಿ
ಹೌದಪ್ಪಾ ನೀವೇ ಚೊಲೋ ಮನಷ್ಯಇದಿರ ನೋಡ್ ದುಡಿತಿರ್ ನೋಡ್ ನೀವೆ ಎಲ್ಲಾ ಹೋದಇಲ್ಲ
ನಮ್ಗಿದು ಸವಸ ಕಳ್ಳಿಗೆ ಹತ್ತೇತ್ರಿ ಇಲ್ಲಿ
ನೋಡಲ್ಲಿ ಹಿಂಗೆ ಇರ್ಬೇಕಪ್ಪ ನೀವು ನಿಮ್ಮಂಗ ಇರ್ಬೇಕ ಹೌದಿಲ್ಲ
ಏನ್ ಮಾಡದ್ರಿ ಬಡರ್ ಮಂದಿರಿ ಅರ ಅವ್ರಿಗೆಲ್ಲಾ ನಡತಿರಿ ಮನೆ ಯಾರಿಗಿ ಹೇಳದಿಲ್ಲಾ ಕೇಳದಿಲ್ಲಾ ನಮ್ಮ ನಡದಿಲ್ಲರಿ ಒಂದಿನ ಮನ ಬಿಟ್ಟ ಒಂದಿನ ಮನೆ ಬಿಳ್ ಒಂದಿನ ಬಿಟ್ರ ಕು ಕು ಕುಳ್ಳ ಹಾಕಲ್ಲರೀ ನಮಗ
ನೋಡ ಅಲ್ಲಿ
ಹುಡ್ರಿ ಏನ್ ಮಾಡ್ಯರ ದುಡಿಬೇಕ ರಿ
ದುಡಿಬೇಕ ಸುಮ್ಮ ಮನ್ಯಾಗ ಕುಂದ್ರ ಬದ್ಲು ಹೌದಿಲ್ಲ ಹಿಂಗೆ ಕುಂದ್ರ ಬದ್ಲು
ಹುಡ್ರಿ ಬಿಡಿಬೇಕರಿ
ನೋಡ ನೀನು ದುಡಿತಿದಿ ಈಕಡಿ ನಿಮ್ಮ ತಮ್ಮ ದುಡಿತಾನ ಈಕ ನಿಮ್ಮ ಪಪ್ಪ ಅಪ್ಪ ದುಡಿತಾನ ಈ ಕಣ ನಿಮ್ಮ ಅವ್ವಾ ಆರಾಮ ಇಸದ ಆರಾಮ್ ಮನ್ಯಾಗ ಇರ್ತಾಳನೊಡು ಇಗ
ಹುಡ್ರಿ ಅವರು ಸುಗ್ಗಿ ಗೊತ್ತ್ ತ್ತಳ್ರಿ ಇಗ ಬ್ಯಾಸಗಿ ಐತ್ರಿ ನಾ ಬಿಡ್ಸವ್ರಿ ಸುಮ್ಮನೆ ಯಾಕ್ ದಗಕ ದಗಕ ಹೋಗಬೇಡಾ ಅಂತ ಬಿಡಸೇವಿಸಿರಿ ನಾವೇ
ಹು ಆರಾಮ ಮನ್ಯಾಗ
ಹೌದ ಅದ್ರಲ್ಲಿ ಬಿಸಿಲು ಒಂದ್ ಕಣ್ಣ ಬಿಟ್ಟ ಹೆಚ್ಚಗೆ ಆಗ್ಬಿಟ್ಟತ್ರಿ ಬರರ್ಬತ ಮೊನ್ನೆ ಯಾವರಗ ಕಾರ ಒಂದು ಇದು ಬಸ್ಸ ರಿ ಅ ಡಿಕ್ಕಿ ಹೊಡದಾ ರೀ ಎದರ ಬದರಾ ಹೌದು ಹೌದು ಟಿ ವಿ ನೈನ್ ನ್ಯಾಗ ಫೋನ್ ಎಲ್ಲ ತ ಬಿಟ್ಟಿದ್ರಿ ಪಾಪ್ರೀ ಹಾ ಜ